ಇಜಳವಕ ಬರಣ ಹೇಳಿ
ಏನ ಇಲ್ಲ ಬ್ರೋ ನಮ್ದು
ಹ್ಮ್ ಹ್ಮ್
ಏನ್ ಮಾಡ್ತಾ ಇದ್ದೀಯಾ ಬ್ರೋ
ಏನೆಲ್ಲ ಸುಮ್ಮನೆ ಕಂಪನಿಯಲ್ಲಿ ಇದ್ದೀವ ಅಂತ ಯಾವ
ಹ್ಮ ಹಾ ಕಂಪನಿ ನಾ
ಹ ಕಂಪನಿಯಲ್ಲಿ ಪ್ಲೀಪ್ಕಾರ್ಡಲ್ಲಿ ವರ್ಕ್ ಮಾಡ್ತಿದ್ದೀವಿ
ಹ್ಮ್
ಅಲ್ಲೇ ದಿನ ಸ್ಯಾಲ್ರಿ ಹೋಯಿತಿವಿ ಗೊತ್ತ
ಹ್ಮ್
ಹ್ಮ್ ಮತ್ತೆ ನಿಮ್ದ ಬ್ರೋ
ಏನಲ್ಲ ನೋಡು ಬ್ರೋ
ಹ್ಮ್ ಹ್ಮ್ಬಯಾವ್ದ್ ಇದೆ ಬ್ರೋ ನಿಂಬಲ್ಲ
ಮಾ ಪ್ರ್ರ
ಫೋನ್ ಯಾವದಿದೆ ಅಂದರೆ
ವಿವ ಅ ಬ್ರೋ ಹ್ಮ
ಮತ್ತ ಯಾವ್ದ ತಗೊಂಡು ಅವರು
ಹ ಬ್ರೋ ಹೇಳಿ
ಹೇಳ್ಬೇಕಕ್ು ನೀವೇಏನಂದ್ರರಿ
ಏನಲ್ಲಪ್ಪ
ಹೌದಾ
ಹ್ಮ್ ಮತ್ತೆ ಸಮಾಚಾರ
ಏನಿಲ್ಲ ಮತ್ತುತ್ತೆ ಸಮಾಚಾರ ಸುಮ್ಮನೆಲ್ಲ ಫ್ಲಿಪ್ಕಾರಾರ್್ಟ್ದೀವಿ
ಹ್ಮ್
ಆರಾಮ ಆರಾಮ್ ಅದನ್ನೇ ಮಾಡಿ ಕಾಣಂತಿದ್ವಿ
ೇರೆ ಬರಾ ಸೌಂಡ
ಹ ನಾಯಿ ನಾಯಿ
ಹ್ಮ್ ಹ್ಮ್
ಹ್ಮ್ ಜಾಳ ಅಡ್ತದೆಕೆ
ಹ್ಮ್
ಹ್ಮ್ ಊಟ ಆಗಿದೆ ಬ
ಹ್ಮ್ ಆದೆ ಮತ್ತೆ ಸಮಾಚಾರ
ಮತ್ತೆ ಏನಲ್ಲ ಅದೇ ಅಂತೀವಲ್ಲಾ ಆರಾಮಶ ಅಲ್ೆ ಬರ್ತದ ಅಂತಿನಕ್ಕೆ ಇಷ್ಟ ಟಿ ಪೇಮೆಂಟ್ ಇತಿ
ಹ್ಮ್
ಇಷ್ಟು ಫ್ಲಿಪ್ಕಾರ್ಟ್ ಮಾಡೋದ್ರೆ ಇಷ್ಟು ಟಮೋಟೋ ಅಂತ ಇರ್ತದೆ ಇಷ್ಟು ಡಲಿ ಕಂಟಿನ್ಯೂ ಮಾಡ್ಲಿಕ್ಕೆ ಅಂತ ಹಬಡದು ಆ ಪ್ರೃಷ್ನೇ
ಹ್ಮ ಹ್ಮ್
ನೀವರು ಬರ್ತೀರಾ ನಂಬಲ್ಲೇ ಮಾಡಕೆ ಮತ್ತೆ
ನಿಮ್ಮ್ ಹತ್ರನ್ರ
ಹ್ಮ್
ಹ್ಮ್ ನೋಡ ಬರ್ಬೇಕು
ಇವಾಗ ಅಂದ್ರೆ ಯಾವುದ ಕೆಲಸನ ಮೇಲೆ ಇಲ್ಲ ನೀವು ಯಾವದು
ಹ್ಮ ಯಾವ್ದು ಕೆಲ್ಸದನ್ಯಾಗಲ್ಲ ಅನ್ಎಂಪ್ಲಾಯ್
ಹ ನೆನ್ಪ್ಲದೆ ಸುಮ್ಮೇಲೆನ್ನ ರಾಫಿಡು ಇಂತಲ್ಲೇ ಫ್ಲಿಪ್ಕಾರಡ್ಲ್ಲ ಅಂತಲೇ ಇರಬೇಕಿಲ್ಲ ಅವರು
ಮಾಡೋಕ್ ಬೋ ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ನನ್ ಮಣ್ಣಾಗರದ ಒಂದ ಗೌರ್ಮೆಂಟ್ ಯಾವದಾದ್ರು ಒಂದು ಗೌರ್ಮೆಂಟ್ ಜಾಬ್ ಮಾಡ್ಬೇಕ ಅಂತ
ಹೌದಾ ಹಾಗವಾಗ ಯಾವ್ದೂ ಗೊದತ್ತಿದ್ದಿದೀರಾ
ನೀ ಡಿಗ್ರಿ ಬಿ ಎ
ಗ್ರಿ ಬಿಯ ಇವಾಗ ಗೌರ್ಮೆಂಟ್ ಜಾಬ್ ಎಲ್ಲ ಎಂತಿರೆ ಲ್ಲ ಇವಾಗ ಯಾವಾಗಲ ತ ಪೋಸ್ಟ್ಗೆ ಹಾಕಿ ಯಾವ ಬರಿಗೂ ಕಂತಿದ್ದರ
ಹ್ಮ್ ಇವು ಯಾವ್ದು ಯಾವದಾದ್ರು
ಯಾವದಾದರೂ ಉಂದು
ಹ್ಮ್ ಯಾವ್ದಾದ್ರು ಸಿಗಲಿ
ಹ್ಮ್್ಮ
ಅದು ಇದು ಅರ್ನ್ನಂಗಂಗಿಲ್ಲ
ಅಂದ್ರೆ ಯಾವಾದ್ದ ಇಲ್ಲ ಸಿಕ್ತಿರ್ತದೆ ಒಂದು
ದ ಸಿಗಿ
ಹ್ಮ್ ಹ್ಮ್ ಹೌದಾನ ಹ್ಮ್ ಎಷ್ಟು ಕೊರಗ ಬಂದಿದ್ರಿ ಯಾಗ ಪಿಎಂ ಕಂಟ್ಯಾಕ್ಟ್ ಅವನ್
ಹೂ ಯಾವ್ದು ಬರದಿಲ್ಲ ಬ್ರೋ ಇನ್ನಾದ್ರು.
ಪಸ್ಟ್ ಟೈಮ್ ಅಲ್ಲಿ ಹಾಕಿದ್ದೀರಾ.
ಹಾಕ್ಬೇಕು ಇನ್ನು
ಹ್ಮ್ ಹ್ಮ್ ಯಾವಾಗ್ ಹಾಕ್ಬೇಕಂತಿದ್ದೀರಾ ಬುಟ್ಟಿದಾರ ಅಲ್ಲಿ ಇವಾಗ
ಡಿ ಆರ್ ಹಾಕ್ಬೇಕಂತ ಮಾಡಿದಿನ್ ಬ್ರೋ ಏನಾಗುತ್ತೆ ಏನೋ
ಹೌದಾ ಇನ್ನ ಹಾಕಿಲ್ಲ
ಹ್ಮ್
ಟ್ಯಾಮ್ಗೆ ಒಳಗೆ ಹಾಕಿ ಬಿಡಕ್ಕೆ ತನ್ನೆ ಚೆನ್ನಾಗಿ ಒದಕ್ಕ ಅಂತ ಕುಡ್ಯಾಕ ನಿಮ್ಗೂ ನು ಸ್ವಲ್ಪ ಪ್ರೆಷರ್ ಕಮ್ಮಿ ಆಗ್ತತ
ಟೈಮ್ ಎಷ್ಟು ಟೈಮ್ ಎಷ್ಟ ತಾನ ಲಾಸ್ಟ್ ಇದೆ ಬ್ರೋ
ಇದು ಹನ್ನೊಂದು ಹತ್ತು ಹತ್ತು ನಿಮಿಷ ಮಾತಾಡ್ಬೇಕು ಬ್ರೋ
ಅದಲ್ಲ ಬ್ರೋ ಡಿ ಆರ್ ಅಪ್ಲಿಕೇಶನ್ ಕಟ್ಟಾತ್ತರಲ್ಲ
ಅದು ಡೇಟ್ ನೋಡಿಲ್ಲ ಬ್ರೋ ನಾನುನ್ನು ಹೌದಾ ಹ್ಮ ಹ್ಮ ಇದು ಎಲ್ಲಾ ತಡೆ ಎಕ್ಸಾಮ್ ಎಲ್ಲಾ ಕಾಲ್ ಪಾರ್ಮ್ ಆಗಿದ್ದಾವೆ ಚೆನ್ನಾಗ್ ಓದಿ ಚೆನ್ನಾಗ್ ಬರಿಬೇಕಾತ
ಹ್ಮ್
ಆರಾಮ್ ಎಜುಕೇಶನ್ ಐಟಿ ಎಲ್ಲಾ ಹೋಯ್ತ ಅಲ್ಲ
ಹಾ ಐಟಿ ಎಲ್ಲ ಎಲ್ಲ ಆಯ್ತು ಜಸ್ಟ್ ಎಲ್ಲ ಐದು ಎಕ್ಸಾಮ್ ಒಂದು ಕ್ಲಿಯರ್ ಮಾಡ್ಬೇಕಲ್ಲ.
ಹ್ಮ್ ಹ್ಮ್ ಹೌ ಓದಕ್ಕೆ ತಾನೆ ಮುಂದೆಲ್ಲ ಚೆಂದ ಚೆನ್ನಾಗಿ ಬುಕ್ ತರ್ಸ್ಕೊಂಡ್ ಇಲ್ಲ ಮ್ಯಾಜಿನ್ ಬುಕ್ ಅವೆಲ್ಲ ಓದ್ಬೇಕು ಚೆನ್ನಗಿ ಹ
ಹ್ಮ್
ಹ್ಮ್ ಆರಾಮ ಇಲ್ಲ ನಾ ಓದಿಕ್ಕೆ ಅಂತ ಕೂಡ ಎಲ್ಲೆ ಲೈಬ್ರರಿಗಳು ಎಲ್ಲ ಎಲ್ಲ ಚೆನ್ನಾಗಿ ಓದಬೇಕು ತಾನೆ
ಹ್ಮ್ ಓದ್ಬೇಕಂತ ಇದೇ ಬ್ರೋ ಆದ್ರೆ ಆಗತ್ತ ಇಲ್ಲ
ಯಾಕಾಗ್ತಿಲ್ಲಪ್ಪ ಏನಾಗಿತ್ತು ನಿಮಗೆ ಅಂ ವಯಸ್ನಲ್ಲಿ
ಏನೋ ಒಂತರ ಮ ಓದ್ಬೇಕಂದ್ರೂ ಮನಸ್ಸು ಇರಬೇಕು ಅಲ್ಲ
ಆರಾಮ್ ಪ್ರೆಶರ್ ಒಂದಕ್ಕೆಲನೆ ಆಕ್ಯಲ್ಲ ಅವು ಅಷ್ಟೇ ನಮ್ಮ ಒಂದೇ ಕಡೆನ ಪ್ರೆಶರ್ ಹಾಕ್ಯಾಂತ ಓದಿದ್ರರೆ ಯಾವುದಕ್ಕನ ಓದುಕ್ಕೆ ಬರಿಲ್ಲ ಅಂದ್ರೆ ಸಣ್ಣ ರೂಮ್ ಮಾಡ್ಕ ರೂಮ್ ನಲ್ಲಿ ಓದಕ್ಕೆ ಸೈಲೆಂಟ್ ಆಗಿ
ಹ್ಮ್ ನೂರು ಮೂರ್
ಹೌದಾ
ಹೂ ಹ್ಮ್
ಹ್ಮ್ ಹ್ಮ್ ಅಂದ್ರೆ ಇವಾಗ ಸದ್ಯಕ್ಕೆ ಸುಮ್ಮರ್ ಕ್ಯಾಂಟಿನ್ ಹೋಗ್ ತಿಂತಿದ್ದಿದ್ರಾ
ಹಾ ಸುಮ್ನೆ ಯಾವ್ದ್ ಯಾವ್ದಾದ್ರು ಕಾಂಪಿಟೇಟಿವ್ ಬರದ್ರೆ ಐತು ಅಂತ.
ಹ್ಮ್ ಹ್ಮ್ ಹ್ಮ್ ಹೌದ ಹ್ಮ್ ಹ್ಮ್ ಮತ್ತೆ ಬ್ರೋ ಮುಂದೆ ಏನಮ್
ಮತ್ತೆ ಏನಿಲ್ಲ ಬ್ರೋ ಹೇಳಬೇಕು ನೀವೆ
ಹ್ಮ್ ಹ್ಮ್ ಅಂದ್ರೆ ಊರಲ್ಲಿ ಹೊಲಫಲ ಏನು ಮಾಡ್ತಿದ್ರ ಇವಾಗೆಲ್ಲ ಸುಮ್ಮನೇ ಅಷ್ಟೇ ಕಾಲೇಜು ರೂಮ್ ಮೇಲೆ
ಹ್ಮ್ ವಷ್ಟೆ
ಹ್ಮ್ ಹ್ಮ್ ಹೊಲ ಅಂದರೆ ನಮ್ಮ ಅಪ್ಪಾಜ್ಜಿ ಅವರೆಲ್ಲ ಮಾಡ್ತಿದ್ದಾರೆ.
ಹ್ಮ್ ಬ್ರೋ ಅದು ಬೇರೆ ಅವರಿಗೆ ಹಾಕಿ ಅವ್ರು ದುಡ್ಯರ್ ಕ್ಕೂ ಇದ್ದಾರೆ.
ಹೊಲ ಆಕಿ ಇನ್ನೊಬ್ಬರಿಗೆ ಹಾಕಿ ಅವ್ರು ಬೇರೆಯವರಿಗೆ ದುಡಿಯೊಕ್ಕೆ ಹೋಗಿದ್ದಾರ.
ಹಾ ಬ್ರೋ
ಹ್ಮ್ ಹ್ಮ್ ಎಷ್ಟು ಎಕರೆ ಐತಿ ನಿಮ್ದು
ಒಂದ್ ಎರಡ್ ಎಕರೆ ಇರಬಹುದು
ಹ್ಮ್ ಎ ಕಕರ ನಾ
ಹ್ಮ್
ಅ ಎಷ್ಟು ಮಂದ ಬೇರ ಅಬ್ರಧರ ಬರನ ಬೆಲ್ಲರು
ಇಬ್ಬರು
ಇಬ್ರು ತಲಕ ಅಂತ ಅಂದ ಕ್ರೇಪರತಂದ ಅಂದ ಮಪ್ಪಮ್ಮಂದ ಜೀವನಕ್ಕೆ ಹ ನೀವು ಕಡೆಕ್ ಮಾಡಿದಲ್ಲ ಲೀಜಿಗೆ ಹಾಕಿಲ್ಲ ಲೀಜಿ ಮಾಡಿಲ್ಲ ಯ ಹವಲ್ಲ
ಹ್ಮ್ ಹ್ಮ್ ಎಲ್ಲ ಲಾಸ್ ಆಗುತ್ತಬ್್ರ ಒಂದ ಒಂದ್ ಎರಡ್ ಸತಿ ಲಾಸ್ ಆಗಿತ್ತು ಹಾ ಕೈ ಬಿತ್ತು
ಹ್ಮ ಹೆಂಗಗೆ ಆಗತ್ತಪ್ಪಲ್ಲಾ ಸು ಅಾರ ಜನತ್ತನನೆ ಬೆಳೆದರೆ ಎಲ್ಲ
ನಿಮ್ಮ್ ಹತ್ರ ಏನು ಗದ್ದೆದ ತಾನೇ ಬರ್ತದ್ದು
ಅವರು
ನಿಮ್ ಹತ್ರಏ ಒಣ ಬ್ಯಸಾಯನ ನ ನೀರವ್ರ ಕಳ ದಿನ ಇಯತ ನಮ್ಮ ಹತ್ರ ಒಣ ಬೇಸ ಇತ್ತು
ಹ್ಮ ಹ್ಮ ಹೌದಾ ಹ್ಮ್ ಹ್ಮ್ ಎಲ್ಲ ಬರ್ತಿದ್ದಲ್ಲ ಕೆ್ಯಾನಲ್ ನೀರು ಚೆನ್ನ
ಬರ್ತತಿ ನಿಮ್ದು ಭತ್ತ ಬೆ ಭತ್ತ ಬೆಳಿತೀರಿ ಲಾಸ್ಗಲ್ಲ
ಹೌದು ಎಲ್ಲ ರಗೋಡ ಆತತಿ ಇಬರು ಎಲ್ಲ
ನಾವವು ಅತ್ತಿ ತೊಗ್ರನ ಬೆಳಿಬೇಕು
ಹ್ಮ್ ಹ್ಮ್ ಅಂದ್ರೆ ಸಂಗಾತಿ ಜೋಳ ಕಡ್ಲಿ ಅಂತ ಅಂತೇವನ ಒಣಭಿಸಲಲ್ಲ
ಎಂತ ಬಿಳಿ ಬಿ
ನವು ಇಲ್ಲಿ ಎಲ್ಲಾ ನಾರ್ಮಲ್ ನೀರಾವರಿ ಎಲ್ಲ ಕಂಡಪಟ್ಟ ಕಷ್ಟಪಡ್ಬೇಕು ಎಲ್ಲ ಲಾಸ್ ಆಗತ್ತ ಅಂದ್ರೆ ಒನ್ ನೀರಾವರಿ ನೀರಾವರಿ ಬೆಳೆ ಅಲ್ಲೇ ಎಲ್ಲ ಆಲ್ಮೋಸ್ಟ್ ಎಲ್ಲ ಲಾಸ್ಟ್ ಆಗತ್ತೈತಿ ನ ಲಾಸ್ಟ್ ಲಾಸ್ಟ್ ಲಾಸ ಆಗತದ ಅಂದರೆ ಚೆನ್ನತ್ತನ್ನ ಬೆಳೆದ್ರೇ ಸ್ವಲ್ಪ ಚೆನ್ನಾಗಿ ರಿಯಾಕ್ಟ್ ಅದ ಎಲ್ಲ ಹ್ಮ್ ಎಲ್ಲಾ ಬಾಳ ಐತಿ ಕೂಲಿ ಹಾಳ ಕೊಡಡ್ಬೇಕಲ್ಲ ಗೊಬ್ಬರ ಹಾಳು ಕೊಡ್ಬೇಕಲ್ಲ ಎಲ್ಲ ಬಾಳ ಐತಿ
ಹ್ಮ್
ನ ನಂಬದ ಪಾಡು ಮಾಡಣಭಷೆ
ಹ್ಮ್
ಹ್ಮ್ ಇದು ಗದ ಎಲ್ಲ ಕಂಡಪಟ್ಟು ಇದು ಒ ಆಡೆ ಆಾಗೆಲ್ಲ ಅಂದ್ರೆ ಒಣ ಬೇಸಿದ್ರೆ ಅಂದ್ರೆ ಎತ್ತುಗಳು ಆಗ ಅದೇ
ಹ್ಮ್ ಹ್ಮ್ ಎಲ್ಲ ಒಫ ಇ ಕಡೆ ನಮ್ ಬಿಜಾಪುರ್ ಸೈಡು
ಹ್ಮ್ ಹ್ಮ್ ವಿಜಯಪುರ್ ಸೈಡ್ ಅಂತಾರೆ ುಲ್ ಆ ಅವನದಾವ
ಹ್ಮ್ ನಮ್ದು ಆ ಕಡೆ ಜಗತ್ತ ಅಲ್ಲ ಆ ಕಡೆ ಆ ಕಡೆನೆೆಲ್ಲ ನೀರಾವ್ರ ಎಲ್ಲ ಬ್ರೋ
ಹ್ಮ ನಮ್ಮದೆ ಎಲ್ಲ ಭತ್ತದ ನಮ್ಮ ರಾಯಚೂರು ಭತ್ತದನಾಾಡು ಎಲ್ಲ ನಮ್ಮ ಗಂಗಾವತಿ ಅದೆಲ್ಲ ಗಂಧಾವತಿ ಈ ಕಡೆಲ್ಲ ಬರಿೀಲಿ ಇರೋವರೇನ ಐತೆ ಫುಲ್ ಯಾವ
ಹ್ಮ ನ ಹಲ್ಲ
ಹ್ಮ್
ಹ ಗಂಗಾವತಿ ಅಂದ್ರೆ ಎಲ್ಲಿ ಬರುತ್ತೆಬ್ರ ಅದು
ಇಲ್ಲೇ ತುಮ ಕೊಪ್ಪಳ ಬಲ್ಲಿ ಇಬ್ರು
ಗಂಗಾವತಿ
ಹ್ಮಞೂ ಕೊಪ್ಪಳ ಗಂಗಾವತಿ
ಹ ಹಾ.
ಎಲ್ಲ ಇಲ್ಲೇ ಸನಹಿತಿಗಳು ಅಲ್ಲ ಬಿಜಾಪುರ ಸೈಡ್ ಎಲ್ಲ ಆಲ್ಮೋಸ್ಟ್. ಫುಲ್ಲು ನೀರು ಅವ ಹ್ಮ ಬಿಜಯಪುರ ಸೈಡಲ್ಲ.
ಹ್ಮ್.
ಆಲ್ಮೋಸ್ಟ್ ಫುಲ್ಲು ಎಲ್ಲ ಒಣ ಬೇಸ ಇದ್ದಂಗೆ ಅನಿಸ್ತೈತಿ ನಿಂಬಲ್ಲ ಅಂದ್ರೆ ಗಡ್ಡಿ ಯಾವಿಲ್ಲ.
ಹ್ಮ್ ಹ್ಮ್ ಊರೇ ಒಣ ದಸೈ.
ಹ್ಮ ಹ. ಕಬ್ಬು ಗಿಬ್ಬು ಎಲ್ಲ ಬೆಳೀತಿದ ದ್ರಾಕ್ಷಿ ಅಂತ್ರ ಎಲ್ಲ ಬೆಳೀತಿದರಲ್ಲ ಬಿಜಾಪುರ ಸೈಡು. ಅಂದ್ರೆ ಬಾಗಲ್ಕೋಟೆ ಕಡೆ ಬರ್ತತೆೇನು.
ಇಲ್ಲ ಬ್ರೋ ನಮ್ದು ಅಲ್ಲಿ ಎಲ್ಲಿ ಬೆಳತಾರೆ ಅನ್ನೋ ಗೊತ್ತಿಲ್ಲ ನನ್ಗೆ. ನಮ್ ನಮ್ ಸೈಡ್ ಮಾತ್ರ ಈಗ ಗದ್ದೆಲ್ಲ ಏನಿಲ್ಲ ಒಬ್ರ ಹತ್ತಿ ತೊಗುರಿ.
ಹ್ಮ್ ಹ್ಮ್ ಇಂತದ ಜೋಳ ಬಿಜಾಪುರ್ ಸೈಡೆಲ್ಲಾ.
ಹ್ಮ್ ಅದೆ.
ಹ್ಮ್. ಹ್ಮ ಅಂದ್ರೆ ಒಲ್ಲ ಲಿಂಜಿಗಾಕಿ ಬೇರೆರ್ ಜೊತೆ ಹೋಗಿರ ದುಡ್ಲೆಕ. ತೆ ನೀವು ಒಂದು ನಿಮ್ ಬಾಬಾರವರೆಲ್ಲ. ಹ್ಮ್ ಹ್ಮ್.
ನಾನ್ ನೋಡ್ರೆ ಇಲ್ಲಿ ಬಂದು ಮುಲ್ಕಳದು ಹಾಸ್ಟೆಲ್ಲ್ಲಿ.
ಉಣ ಬೇಕು ತಾನೆ ಎಲ್ಲ ಉಂಡು ಅರಾಮ ಓದಿಕಾಂತೀರ್ಬೇಕಕ್ಪ್ಪ. ಪಾಪಾ ಅವರು ದುಡಿಯಕ ಅಂತ ಹೋಗಿದ್ದಾರೆ ನಿನ್ನ ನಂಬಿ. ಪಾಪ ನೀನು ಇಲ್ಲಿ ಕಾಲೇಜಿಗೆ ಬಿಟ್ಟಿದ್ದಿದ್ದಾರೆ ನೀನು ಹಿಂಗೆ ಅಂದರೆ ಹೆಂಗೆ.
ನಾ ಓದ್ತೀನಿ ಬ್ರೋ ಓದ್ತೀನಿ.
ಹ್ಮ್ ಹೌದಾ.
ಓದ್ಬೇಕಾಷ್ಟೆಲ್ಲ ಓದ್ತೀನಿ ನಾನು ಬಟ್ ಏನ್ ಮಾಡ್ತನಿ. ಏನೋ ಒನ್ ಟೈಮ್.
ಹ್ಮ್ ಹ್ಮ್ ಅಂದ್ರೆ ಅವಾಗ ಟೈಂ ಕೂಲ ಆಗ. ಇರ್ಬೇಕು ಯಾವಾಗಲು ಮನುಷ್ಯ.
ಹ್ಮ್ ಕುಲಾಗಿರ್ಬೇಕು.
ಎಲ್ಲಾ ಊಟ ಪಾಟ ಚೆನ್ನತ್ನ ಕೊಡ್ತಿದಿದ್ದಾರೆ ಅಲ್ಲೆಲ್ಲ ರೂಮ್ ನಲ್ಲಿ ಅಲ್ಲಿ.
ಹ್ಮ ಕೊಡ್ತಾರೆ
ಏನ ಪ್ರಾಬ್ಲಮ್ ಇಲ್ಲ ಯಾವದು.
ಹ್ಮ್ ಹ್ಮ್.
ಹ್ಮ್.
ಎನು ಪ್ರೋಬ್ಲಮ ಇಲ್ಲ.
ಹ್ಮ್ ಹ್ಮ್ ಹ. ಅಂದ್ರೆ ಎಜುಕೇಶನ್ ಮುಗೀಸನ್ ಮ್ಯಕೆ ನೀವು ಸುಮ್ಮ್ನೆಲ್ಲನ ಒಂದು ಕಂಪ್ನಿಯಲ್ಲಿ ಇರ್ಬೇಕ. ಆರಾಮ ಜಾಬ್ ಮಾಡ್ಕೆಂದು.
ಎಲ್ಲಾರೂ ಅಂತಾರೆ ಇರ್ಬೇಕು ಅಂತ.
ಹ್ಮ್ ಅಂದ್ರೆ ಶೇಪ ಆಗಿ ಚೆನ್ನತಿನಾಗಿ ಇರ್ಬೇಕು.
ಚೆನ್ನಾಗಿ ಏನಾದ್ರೂ ಸ್ಮಾರ್ಟ ವರ್ಕ್ ಮಾಡ್ಕೊತ.
ಹ್ಮ್ ಹ್ಮ್ ಸೈಡ್ಲ್ಲಿ ಇಲ್ಲಿಯ ಯಾವನ ಇದೆ ಇದ ಇದಿಲ್ಲ ಇಲ್ಲ. ಸೈಡ್ ಅಲ್ಲಿ ಯಾವದನ್ ಇಲ್ಲ ವರ್ಕ್. ಮಾಡಿಕಂತ ಸೈಡ್ ಅಲ್ಲಿ ಯಾವ್ದ. ಅದನ್ನ ಇಲ್ಲ ಎಜುಕೇಷನ್ ಮಾಡಿಕೊಂತ ಇಲ್ಲ.
ಇರಿ ಬ್ರೋ ಹಚ್ತಿನಿ ಸ್ವಲ್ಪ.
ಹ್ಮ ಬ್ರೋ ತಡಿ ಬ್ರೋ ಇನ್ನ ಒಂದು ಹತ್ತು ನಿಮಿಷ ಅಲ್ಲಿ ಆಯ್ತು ಬ್ರೋ ಆಯ್ತು.